ಹಲೋ
ಹ್ಮ್ ಹೇಳು
ಹ ಕೇೇಳಸ್ತಿದಯ
ಕೇಳಿಸತಿದೆ ಮಳೆನ ಅಲ್ಲಿ
ಹ ಅಂದ್ರೆ ಮಳೆ ಬಿತ್ತು ಈಗ ತಾನೇ ನಿಂತುಯ್ತು
ಹ
ಏನು ಬುಕ್ಸು ಏನು ಪ್ರೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದೆಯಾ
ಹ್ಮ್
ಎಲ್ಲಾ ಓದ್ಬಿಟ್ಟ ಇಲ್ವಾ
ಇನ್ನ ಇಲ್ಲ ಓದ್ದು ಟೂ ಮಂತ್ಸ್ ಬ್ಯಾಕ್ ಆರ್ ಆರ್ ಬಿ ಗೆ ಅಪ್ಲೈ ಮಾಡಿ ಬರ್
ಹೌದಾ ಎಕ್ಸಾಮ್ ಹೆಂಗ್ ಬರ್ದೆ ನಾನು ಕೇಳೋದೇ ಮರ್ತೋಗ್ಬಿಟ್ಟೆ ಹೆಂಗ ಹೆಂಗಿತ್ತು ಯಾವ ಥರ ಕ್ವಶನ್ಸ್ ಬಂದಿತ್ತು ಅಂತ
ನನಗೆ ಈಸಿ ಬಂದಿತ್ತು ಆದ್ರೆ ನನ್ ಟ್ರೆಂಡ್ ಹೋಗಿದ್ಲಲ್ಲ ಆ ಶಿಫ್ಟ್ ಅಲ್ಲಿ ತುಂಬಾ ಜಾಸ್ತಿ ರೀಸನಿಂಗ್ ಕ್ನ್ ತೆ
ಓ ಈಗ ಆ ಎಕ್ಸಾಮು ಶಿಫ್ಟ್ ವೈಸ್ ಇರುತ್ತಾ
ಹ್ಮ್
ಅದ ಹೆಂಗೆ
ಹ್ಮ್ ಅದು ಶಿಫ್ಟ್ ವೈಸ್ ಇರುತ್ತೆ
ಎಷ್ಟು ಶಿಫ್ಟ್ಸ್ ಇರುತ್ತೆ
ದಿನಕ್ಕೆ ಮೂರ್ ಶಿಫ್ಟು
ಹನ್ನೇನ್ ನೈಟೂ ಬರತಾರ
ಅಂದ್ರೆ ಸೆವೆನ್ ವರೆಗೂ ಸೆವೆನ್ ತರ್ಟಿ ವರೆಗೂ ಇರುತ್ತೆ
ಹ್ಮ್ ಹ್ಮ ನಿನಗೆ ಹಾ ಎಲ್ಲ ಹಾಕಿದ್ರು ನಿಂಗೆ ಅದು ಎಕ್ಸಾಮ್ ಸೆಂಟರ್
ಮೈಸೂರು
ಯಾವ ಕಾಲೇಜು
ಇದು ಕಾಲೇಜ ಅಲ್ಲ ಅದು ಟಿ ಸಿ ಎಸ್ ದು
ಹ್ಮ ಟಿ ಸಿ ಎಸ್ ಅಂದ್ರೆ ಅದು ಕೋಚಿಂಗ್ ಅಯ ಎಕ್ಸಾಮ್ ಸೆಂಟರ್ಸ್ ತರಾನೇ ಏನೋ ಆನ್ಲೈನ್ ಆತರ ಇರುತ್ತಾ
ಹ್ಮ
ಹ್ಮ್ ಹ್ಮ್
ಮಾಮೂಲಿ ಆ ತರ ಇರುತ್ತೆ
ಹಾಗಿದ್ರೆ ನೀನ್ ಬೆಂಗ್ಗಳೂರು ದ ಹೆಂಗೋದೆ ಅಲ್ಲಿ ಮೈಸೂರು ಅವತ್ ಎಕ್ಸಾಮ್ ಇದ್ರೆ ಅವ್ರತ್ತೇ ಹೋಗ್ಬಿಟ್ಟಾ
ಒಂದ್ ದಿನ ಮುಂಚೆನೇ ಹೋಗಿದ್ವಿ ಕಣೆ
ಒಂದ ದಿನ ಮುಂಚೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಮತ್ತೆ
ಹ್ಮ್ ತುಂಬಾ ಜನ ಬಂದಿರ್ತಾರೆ ನಮತರ
ಓಹೋ ಅಂದ್ರೆ ಎಲ್ಲ ಈಸಿ ಇತ್ತಾ
ನನಗ್ ಈಸಿ ಇತ್ತು ನೋಡ್ಬೇಕಾದ್ ರಿಸಲ್ಟ್ ಯಾವಾಗ ಬರುತ್ತೋ ಅಂತಾನೇ ಗೊತ್ತಿಲ್ಲ
ಹ್ಮ್ ಯಾವಾಗ ಹ್ಮ್ ಇನ್ನ ಗೊತ್ತಿಲ್ವಾ ಯಾವ ಯಾವಗ ರಿಸಲ್ಟ್ ಅಂತ
ಹ್ಮ ಹಾ
ಹ್ಮ್ ಮತ್ತೆ ಇನ್ನ ಅವಳ ನಿನ್ ಫ್ರೆಂಡ್ಗೆ ಹೆಂಗಿತ್ತಂತೆ ಪೇಪರ್
ಅದ್ ಹೇಳಕ್ ಟಫ್ ಇತ್ತಂತೆ
ಹ್ಮ್
ನೋಡ್ಬೇಕಕ್ ಅವಳಿಗೆ ರಿಸಲ್ಟ್ ಏನ್ ಬರುತ್ತೋ ಗೊತ್ತಿಲ್ಲ
ಹಾಗಿದ್ರೆ ಎಲ್ರಿಗೂ ಒಂದೇ ಸರ ರಿಸಲ್ಟ್ ಕೊಡೋದು ಎಕ್ಸಾಮ್ ಬೇರೆ ಬೇರೆ ದಿನ ಮಾಡದ್ರುನು
ಎಕ್ಸಾಮು ಒಂದೇ ದಿನ ಅಲ್ಲ ಇವಾಗ ಅವಳಿಗೆ ಟ್ವೆಂಟಿ ಏತ್ ಅಂತ ನನ್ಗೆ ತರ್ಟಿ ತರ್ಟಿ ಟೂ ಟು ತರ್ಟಿ ಟು ಅಂತ ಇದ್ದೀನಿ ಒನ್ ಆ ತರ ಇರುತ್ತೆ ಹ್ಮ
ಬಿ ಇನ್ನು ಯಾವ್ದಾದ್ರು ಎಕ್ಸಾಮ್ಗೆ ಕಪ್ಲಲೆ ಮಾಡಿದ್ಯಾ ಬರತಯಾ
ಮಾಡ್ಬೇಕು ಅಂತ ಅನ್ಕೊಂಡಿದಿ ಅಂದ್ರೆ ಟೈಮ್ ಇಲ್ಲ ಇವಾಗ ಇರಾ ಕೋರ್ಸ್ನ ಫಸ್ಟ್ ಮುಗಸ್ಕೊಳೋನಾ
ನೀಟ್ ಆಯ್ತಲ್ಲ ಯಾವಾಗ ಎಕ್ಸಾಮ ಜ ಇಂತಂತಲ್ಲ ಎಪ್ಲಿಕೇಶನ್ ಒಟ್ನ ಲಐಟ್ ಇದೆ ಅಲ್ವಾ
ಇವವಾಗಿಲ್ಲ ಈಗ್ ಜಸ್ ಆಗಿರೋದ್ದೆ ಅಷ್ಟೆ ಇನ್ನ ಸಿಕ್ಸ್ ಮಂತ್ಸ್ ವೈ್ಟಟ್ ಮಾಡ್ಬೇಕು
ಹ್ಮ್ ಓ ಅದು ವರ್ಷಕ್ಕೆೇಳ್ಸರಿ ಅಲ್ವಾ
ಹ್ಮ್
ಹ್ಮ್ ಮ ಇನ್ನಡ ರೀ ಎಫ ಟಿ ಎ ಎಸ್ ಟಿ ಎ ಥರದ್ದು
ನೀನು ಯಾವ್ದಾದ್ರರು ನೋಡ್ ಬರಿತ್ತತಾನೆ
ಹಾ ಅಯ್ಯೋ ನನಗ ಇ ಅದಕ್ಕೆ ಒಂಚೂರು ಅಂದ್ರೆ ಕಷ್ಟ ಆಗ ಬರ್ದಿದ್ದೆ ಒಂದು ಯಾವ್ದದು ಫುಡ್ ಡಿಪಾರ್ಟ್ಮೆಂಟ್ ಎಫ್ ಟಿ ಎ ಅದು ಹೌದ್ ರಿಸಲ್ಟೇ ಬಂದಿಲ್ವಲ್ಲಾ ಆತರ ನಂ್ ಸುಮನೆ ಆದದ್ರಗ್ ಎಷ್ಟೋ ಪೇ ಮಾಡಿದ್ದ ಪಸೆ ವಸ್ತು ನಮ್ಮ ಇದ್ರರಿಗೆ ನಮ್ಮ ಕ್ಯಾಟಗರಿ ರಿಗೆಜಾಸ್ತಿಯೇ
ಹ್ಮ್
ತುಮ ರಿಸಲ್ಟ ಕೊಟ್ಟರ ಆವತ್ತಿಂದ ನಾನು ಯಾವುದು ಅತ್ತ ಬರಯೋಕ್ಕೆ ಹೋಗಲ್ಲ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ
ಹ್ಮ ಹ
ರಿಸಲ್ಟ್ ಆದ್ರರು ಕೊಡೋದು ಬಿಡ್ರ ಹೆಂಗೆ ನಮ್ಗೆ ಗೊತ್ತಾಗತ್ತಲ್ಲ ಯಾವ ಮಾತ್ರ ಬರೆದಿದ್ವಿ ಏನು ಅಂತ ರಿಸಲ್ಟೇ ಬಂದಿಲ್ಲ ಅದಕ್ಕೆ ನಾನು ದು ಹೋಗತ್ತ ಅಂಂತೇಳಿ ಐದೇ ಬಿಟ್ಟಾಕ್ಬಿಟ್ಟೆ ಇಂಟ್ರಸ್ಟೆ ಯೋತು
ಹ್ಮ ಹೋಗ್ಲಿಬಿಡು
ಹ್ಮ್
ಮತ್ತೆ ಏನ್ ಮಾಡ್ತರೆ ಇವತ್ತು ಸರ್ ಏನ್ ಮಾಡ್ಸಿದ್ರು ಸರ್ ರು
ಹ್ಮ್ ನಮ್ ಸಾರು ಅದೇ ಇನ್ನೊಂದು ಯಾವ್ದದು ಬಯೋ ನಾನು ಮರತೇ ಹೋದೆ ಅದು ಬಯೋ ಬಯೋಸಿಂಥಸಿಸ್ ಅದ್ ಮಾಡಲವ ಅಂತೆ ಯಾವತ್ತು ಕೊಟ್ಟಲ್ ಅಂತೆ ನೆಕ್ಸ್ಟ್ ಇನೊಂದು ಸ್ವಲ್ಪ ಇದೆ ಸ್ವಲ್ಪ ಮಾಡಿದ್ರೆ ಅಐನಟ ಮುಗಿಯುತ್ತೆ ಕ್ರಿಯಾಟಿನ ಇಂದು ಅ ಸ್ಟ್ರಕ್ಚುರಲ್ ಎಲೆಸ್ಡೇಷನ್
ಹ್ಮ್
ಹ್ಮ್ ಅಯ್ಯೋ ಕೆರಾಟ ಇಂದು ಸ್ಟಕ್ಚೂರಲ್ಲಿ ಎ ಸಡೇಶನ್ ಒಂದಿದೆ ಅದು ಆದ್ರೆ ಮುಗಿಯುತ್ತೆ ಸರಿದುು ಇನ್ನು ಫೈ ಫೈಯಿಂದ ಇನ್ನು ಫೈ ಕ್ಲಾಸಸ್ ಸಾಕಂತೆೆ ಸರ್ಗೆ ಫೈವ ಟು ಸಿಕ್ಸ್ ಅಷ್ಟೆ ಸರ್ದುು ಎಲ್ಲಾ ಪೋಷಣನು ಮುಜಿಯುತ್ತೆ ಬೇರೆ ಮ್ಯಾಮ್ ಅವರ್ ಇರುತ್ತೆ
ಹ್ಮ್ ಹ್ಮ್ ಹ್ಮ್
ಹ್ಮ್
ಹೆಂಗೋ ಮುಗುದದ ಅಲ್ಲ ಸಾಕಪ್ಪ
ಟ್ರಿಪ್ಗೊಂದ್ ಹೋಗ್ಬಿಟ್ಟು ಬಂದುಬಿಟ್ರೆ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮತ್ತೆ ಓದ್ಕೊಳ್ಳೋಣ ಓದಕ್ಕೆ ಸ್ಟಾರ್ಟ್ ಮಾಡೋಣ ಹ್ಮ್
ಅದೇ ಇರೋದ್ ಮೇನ್
ಹ್ಮ್ ಹ್ಮ್ ಮಧ್ಯಾಹ್ನ ಏನ್ ತಿಂದೆ
ಅ ಮಧ್ಯಾಹ್ನ ನಾ ತಿಂದಿಲ್ಲ ಇವಾಗ ತಿನ್ಬೇಕು ಇವಾಗ ತಿನ್ಕೊಂಡ ಹೊರಡಬೇಕು
ಅದ ಅದಕ್ಕೆ ಇಷ್ಟೊತ್ತಾದ್ರೂ ತಿಂದಿಲ್ಲ
ಮಲ್ಗಿದ್ದೆ
ವೋ ಹೌದ ಹುಷಾರಿಲ್ಲ ಅಂತ ಹೇಳ್ದಲ್ವ ಹಾ ಬರ್ದಾಗ್ತಾ
ಬಾ ಟ್ವೆಂಟಿ ಬರ್ದೆ ಇನ್ನೂ ಸ್ವಲ್ಪ ಬರಿಬೇಕು
ಹ್ಮ್ ನಾನು ಅವಳಿಗೆ ಕಾಲ್ ಮಾಡಿ ಹ ಭವಾನಿ ಹತ್ರ ಇದೆಯಂತೆ ಅದು ಸ್ಪೆಕ್ಟ್ರೋಸ್ಕೋಪ್ ಇತ್ತು ಹ ಅವಳ ಹತ್ರ ಫೋಟೋಸ್ ಕಳ್ಸ್ಕೊಂಡು ಬರ್ದ ಬಿಿಡ್ತೀನಿ
ಅವಳೇನೋಗ ಅವ್ಳ ಕ್ಯಾಮ್ರ ಚೆನ್ನಾಗಿಲ್ವಂತೆ ಹ್ಮ ಅದಕೆ ಕಳ್ಸೋಕ್ ಆಗಲ್ಲ ಅಂತಿದ್ಲಪ್ಪ ಏನೋ ಗೊತ್ತಿಲ್ಲ
ಹಂಗಂದ್ರ
ಹ್ಮ್ ನಾನು ನನ್ ಫ್ರೆಂಡ್ ಓದ್ದಾಡ್ಕೊಂಡ್ ಬರ್ದಿದಿವಿ
ಹಾ ಹ್ಮ್ ಯಾರಾದ್ರೂ ಬರ್ದಿರೋದಿದ್ರೆ ಹೆಂಗೋ ಒಂದು ಬರ್ದ ಹಾಕ್ಬೋದು
ಹ್ಮ್
ಹ್ಮ್ ಯಾ ಇಲ್ಲ ಅಂದ್ರೆ ಹುಡ್ಕೊಂಡು ಹುಡ್ಕೊಂಡು ಅದ್ರಾಗ ಮ್ಯಾಚ್ ಮಾಡಿಕೊಂಡು ಬರೆಯೋ ಕಷ್ಟ ಅಲ್ವಾ
ಹ್ಮ್ ಕಷ್ಟ ಆಗುತ್ತೆ ಏನ್ ಮಾಡೋದು
ಹ್ಮ್ ಅಲ್ಲಿ ರೆಸಾರ್ಟ್ಗೆ ಹೋದಾಗ ಯಾವ ತರ
ಓ ಅದಾ
ಹ್ಮ್
ನಾನ ಒಂಥರ ಫ್ರಾಕ್ ಒಂದ್ ಪೀಸ್ ತರ ತಗೊಂಡಿದೀನಿ
ಹ್ಮ್
ನಾನ ಹಾಕೋತಿನಿ ಏನ್ ಒನ್ ಡೇ ಅಲ್ವಾ
ಹ್ಮ ಒಂಡೆ ಅಂದ್ರೆ ಇವತ್ತು ಎಷ್ಟು ಹ ಬಿಡೋದು ಎಲ್ರೂ ಅಂದರೆ ಹೋಗ್ತೀವಿ ಅಂದಾಗ
ಹ ಅದು ಇನ್ನಾ ನೋಡಿಲ್ಲ ನಾನು
ಹ್ಮ್ ಗೆಲ್ಲೆಡುು ಹತ್ತರೋದು
ಹ ಅಡ್ರೆಸ್ಸ ಗೊತ್ತಿಲ್ಲ ನನ್ಗೆ ಅದಕ್ಕೆ ನನ್ ಫ್ರೆಂಡ್ನಾ ಕೇಳ್ತೀನಿ ಕೇಳ್ ಬಿಟ್ಟು ಹೇಳ್ತೀನಿ
ಹ್ಮ್ ಹ್ಮ ಮತ್ತೆ ಇನೇನು
ಎಲ್ಲೂ ಹೋಗ್ಲಿಲ್ವಾ
ಹೊದ್ಸಾರಿ ಹೋಗಿಡ್ನಲ್ಲ ಡಿಸೆಂಬರ್ ಅಲ್ಲಿ ಉಡುಪಿ
ಮತ್ತು
ಮತ್ತೆ ಇದು ಯನಪ್ಪಾ ಹೊನ್ನಾವರ ಆಮೇಲೆ ಕುಡ್ಲು ತೀರ್ಥ ಫಾಲ್ಸ್ ಅಂತ ಬರುತ್ತೆ ಹ್ಮ್ ಹೋಗಿದ್ದೆ
ಹ್ಮ ಚೆನ್ನಾಗಿದ್ದ ಎಲ್ಲಾನೂ
ಹ್ಮ್ ಚೆನ್ನಾಯತು
ಹ್ಮ್ ಹೋಗ ಇಬಡ ಎಂಗ ನೀನಾದ ತ್ರ ಅಭಿಂದು ಒಕ ಬಂದತಾ ಹ್ಞೂ ಫುಲ್ ಫ್ಯಾಮಿಲಿನಾ
ಫ್ಯಾಮಿಲಿ ಅಂದರೆ ನಮ್ಮ ಅಕ್ಕವ್ರ್ದು
ಹಾಂ ಹಾಂ ಹಾಗೆ ಹೆಂಗೋ ಹಂಗಾದ್ರೂ ಹಟ್ಟ ಬಂದು ಉಳಿತಯ ನಾವಾದ್ರೆ ಎಲ್ಲೂ ಇಲ್ಲ
ಹ್ಮ್ ಹ್ಮ್ ಇವಾಗ ಹೋಗೋಣ ಬಿಡೇ ಇವಾಗ ಹೋಗ್ತಾ ಇದ್ದೀವಲ್ಲ
ಹ್ಮ್ ಅಂದ್ರೆ ಸ್ವಲ್ಪ ಜನ ನಾಳೆ ಅಂತ
ಅದ್ನ್ನ ಅದೇ ಕ್ಲಿಯರ್ ಆಗಿ ಕೇಳ್ಬಿಟ್ಟು ಹೇಳ್ತಿನ್ಬಿಡು ಯ ಯವಾಗ ಅಂತ
ಯಾವಾಗಂತ ಡೇಟ್ ಅಪ್ಪಡು ಎಲ್ಲಾರ್ಗೂ ಇಂತ ದಿನಾನೇ ಟಲ್ಲಿಿ ಗಟಾತೆ ಹ ಈಗ ಸ್ವಲ್ಪ ಜನ ನಾಳಿಂದ ಸ್ವಲ್ಪ ಜನ ನಾಳ್ದು ಆ ಥರ ಇನ್ನೇನು ಸಮಾಚಾರ ಯಾವ ಸಬ್ಜೆಕ್ಟ್ ಇದೆ ಇವತ್ತು ಟ್ಯೂಷನ್ನು
ಸೋಷಲ್ ಮತ್ತೆ ಕನ್ನಡ
ಎಷ್ಟೇರ ಬರ್ತಿದಾರೆ
ಹ್ಮ
ಟ್ಯೂಷನ್ ಗೆ ಎಷ್ಟ್ ಜನ ಬರ್ತಿದ್ದಾರೆ
ಹ ತುಂಬಾ ಜನ ಬರ್ತಾರ ನಾನ್ ಹ್ಯಾಂಡಲ್ ಮಾಡದ ಸಿಕ್ಸ್ ಮೆಂಬರ್ಸು
ಹ್ಮ್ ಏನ್ ಬ್ಯಾಟ್ಸ್ ತಗೊತಯ ಇಲ್ಲ ಇನ್ ಒಬ್ಬೊಬ್ಬ್ರನ್ನ ಒಬ್ಬೊಬ್ಬಿಗೆ ಮಾಡ್ತೀಯಾ ಹ್ಮ್
ಬ್ಯಾಚ್ ವೈಸ್ ನನ್ ಬ್ಯಾಚ್ ಅಲ್ಲಿ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಇರ್ತಾರೆ
ಬರ್ತೀಯಾ ನೀನು ಮಾಡಕೆ
ಹ ಇನ್ನೆಲ್ಲಾ ಇನ್ ಎಕ್ಸಾಮ್ಸ್ ಇಷ್ಟ ದಿನ ಮಾಡಿದಿದ್ರೆ ಮಾಡ್ಬೋದಿತ್ತು ಇನ್ನೇನು ಎಕ್ಸಾಮ್ಸೆ ಬಂತಲ್ಲ ಇನ್ನ ಈಗೆಲ್ಲ ಆಗಲ್ಲ
ಹ್ಮ್
ಗ ಗಡ ನಮ್ಮತ್ತೆ
ಹ್ಮ್
ಹ್ಮ್